ಹಲೋ ಹಲೋ ಹಾ ಆರಾಮ್ ನೋಡ ಹೋಗೋಗಿದ್ದಿನ ಹ ಕೇಳತ ನೀನ್ ಆರಾಮ
ಹಾ ನಾವ್ ಆರಾಮ್ ನೋಡಿ ಆರಾಮಲ್ಲ
ಹಾ ಆರಾಮ್ ನೋಡುವ ಮತ್ತೆನ್ ಮಾಡದ
ಮತ್ತೇಏನಿಲ್ಲ ವಾಕಿ ಮಾಡಕೈತ್ ನೀವಾಗ ಹೊರಗಡೆ
ಹೌದಾ ಮಳೆ ಬರಂದದಾಕಡೆ
ಮಳಿ ಬಾರಿ ಚೆನ್ನಾಗ್ಗಿದೆ ಕಾಫೆಗಳಿಗೆ ಎಲ್ಲಾ ಖುಷಿ ಆಗಾಗಿದೆ ಹೊರಗಡೆ ತಿರ್ಗಾಡಕತ್ತ ನಮ್ ಜೊತೆ ವಾಕಿಂಗ್ ಮಾಡಕತ್ತಾವು
ಹೌದಾ ಏನಿಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೆ ನಾನು
ಹ ಹಾ ಯಾವ್ದ
ಆರ ಆರ್ ಬಿ
ಲಾ ಫರ್ ನ್ ಬತ್ತ ನಮಗೆ ಗೊ
ಹೌದೌದು ಆರ ಅ ಫುಲ್ಫಾರ್ಮ್ ಏನ್ ಗೊತ್ತಾ
ಹ್ಮ್
ಸರಿ ರೈ ರೈಟ್ ರೈಲ್ವೆ ಬೋರ್ಡ್ ಅಂತೇಳಿ
ರೈಟ್ ರೇಲ್ವೆ ಬೋರ್ಡ್ ಹಾ ರೈಟ್ ಯಕಡೆ ರೇಲ್ವೆ ರೈಟ್ ಕಡೆನೆ ಬರ್ತ ಕಡೆ ಉಲ್ಟಾ ಪಲ್ಟ ಹೊತಾ
ಅದು ಏನಾ ಇರ್ಲಿ ಬಿಡ ಅದಕ್ಕೆ ಯಾವ್ಯಾವ ಬುಕ್ಸ್ ರೆಫರ್ ಮಾಡ್ತಿರಾ ಯಾವ್ಯಾವ ಬಕ್ಸ್ ಓದಬೇಕ ಅಂತ ಹೇಳೇ
ಹಾ ನನ್ ಗೊತ್ತಿಲ್ಲಾ ಸೆಂಟ್ರಲ್ ಗೌರ್ಮೆಂಟ್ ಬುಕ್ ನಾ ಇನ್ನೂವರಿಗೆ ಓದಿಲ್ಲ ಸ್ಟೇಟನ್ ಕೇಳ ಸ್ಟೇಟಿನ ಆದ್ರ ಹೇಳ್ತೇನೆ ಆದ್ರೆ
ಇಲ್ಲ ಯಾರತ್ರ ನೀವು ಓದಿಲ್ಲ ಸ್ಟೇಟ್ ಗೌರ್ಮೆಂಟ್ ಹೇಳಿ ಯಾವ್ಯಾವ ಓದ್ಬೇಕು ಬುಕ್ ಅಂತ
ಸ್ಟೇಟ್ ಗೋರ್ಮೆಂಟ್ ನೋಡಪಾ ನೀನು ಕರ್ನಾಟಕದ ಗೌರ್ಮೆಂಟ್ ಜಾಬ್ ಮಾಡ್ದನಂದ್ರ ಕರ್ನಾಟಕದ ಇರುವಂತ ಟೆಕ್ಸ್ಟ್ ಬುಕ್ಗಳು ಸಿಕ್ಸ್ ಟು ಟೆಂತ್ ಬೇಸಿಕ್ ಮೊದಲ ಅವೆಲ್ಲ ಸಮಾಜ ವಿಜ್ಞಾನ ಗಣಿತ ಮತ್ತ ಮತ್ತ ಸೈನ್ಸ ಅವೆಲ್ಲಾ ರೆಫರ್ ಮಾಡ ಚೆನ್ನಾಗಿ ಅದಾದ ನಂತರ ಇದು ಮಾಡ್ಬೇಕ್ ನೀನು ಹಾ ಇವು ಸಿ ಬಿ ಎಸ್ ಸಿ ಸಬ್ಜೆಕ್ಟ್ ಗಳದಾವ ಫಿಸಿಕ್ಸ್ ಕೆಮಿಸ್ಟ್ರಿ
ಸಬ್ಜೆಕ್ಟ್ ಅಲ್ಲ ಬ್ರೋ ಎನ್ ಸಿ ಆರ್ಟಿ
ಹೇ ಸಿ ಬಿ ಎಸ್ ಸಿ ಡೆಫತ್ ನಾಲೆಜ್ ಬೇಕಂದ್ರೆ ನೀನು ಕೇಳ ಅಲ್ಲಾ ಎಲ್ಲಾ ನನ್ ಕೇಳರ್ ಕೇಳಿ ದೊಡ್ದ್ ಶಾಣೆ ಅಕೋತಾನ ಹಾ
ಹೇಳಿ ಬ್ರೋ ಹೇಳಿ ಹೇಳಿ
ಅಲ್ಲ ಕೆ ಸಿ ಟಿ ಅಲ್ಲ ಕರ್ನಾಟಕ ಓದಲ್ಲ ಕನ್ನಡ ಬುಕ್ ಓದ್ಬೇಕು ಹಿಂದೆಡೆ ಸಿ ಬಿ ಎಸ್ ಸಿ ಎನ್ ಸಿ ಸಿ ಬಿ ಎಸ್ ಸಿ ಬರ್ತ ಎನ್ ಸಿ ಟಿ ಬರ್ತದ ನ್ಯಾಷನಲ್ ಲೆವೆಲ್ ಅದು ಗೊತ್ತಲ್ಲ ಹಾ ಹ್ಮ್ ಸಿ ಬಿ ಎಸ್ ಸಿ
ಸಿ ಬಿ ಎಸ್ ಸಿ ಸೆಂಟ್ರಲ್ ಬೋರ್ಡ್ ಎಕ್ಸಾಮಿನೇಷನ್ ಅಥಾರಿಟಿ
ಸಿ ಬಿ ಎಸ್ ಸಿ ಈ ಅದ ಅಥೋರಿಟಿ ಎ ಅಲ್ ಅದು
ಹೌದೇನ ಸೆಂಟ್ರಲ್ ಬೋರ್ಡ್ ಸೆಕೆಂಡರಿ ಸ್ಕೂಲ್
ಹ್ಮ್ ಮತ್ತ ಅದು ಕೆ ಎಸ್ ಇ ಎ ಬಿ ಅಂದ್ರೆ ಕರ್ನಾಟಕ ಸ್ಟೇಟ್ ಎಜುಕಷನ್ ಅಥೋರಿಟಿ ಆಫ ಬೋರ್ಡ್ ಹ್ಮ್ ಮೊದಲಾಗಿ ಕೆ ಎಸ್ ಸಿ ಬಿ ಓದು ಇಂದಡಿ ಸಿ ಬಿ ಎಸ್ ಓದು ಮೊದಲು
ಹಾ ಆಯ್ತು ಆಯ್ತಣ್ಣ ಮತ್ತೆ ಮುಂದೆ ಮತ್ತೆ ಯಾವದು
ಮುಂದೆ ಅವಾಗನ ಡೆಪ್ತ್ ಆತರ್ಸ್ ಬುಕ್ಸ್ ಬರ್ತಾವ ಈಗ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿಗೆ ಆ ಇವ ಯಾರಂದ್ರ ಆ ಮಂಜುನಾಥ್ ಅಂತ ಬರ್ತಾನ ಮಂಜುನಾಥ್ ಆರ್ ಮಂಜುನಾಥ್
ಹಾ ಹಾ ಯಾವ ಸಬ್ಜೆಕ್ಟ್ ಅವ್ರದು
ಇತಿಹಾಸ ಅಂತ ಹಿಸ್ಟ್ರಿ ಹಿಸ್ಟ್ರಿ ಈಗ ಸೆಕೆಂಡ್ ಎಕನಾಮಿಕ್ಸ್ ಅಂದ್ರ ಷಡಾಕ್ಷೇರಿ ಅಂತ ಬರ್ತನಪ್ಪಾ ಮತ್ತ ಇದು ಜಿಯೋಗ್ರಫಿಗ ಬಡಮಿಯಾ
ಹಾ ಹಾ
ಮತ್ತ ಈಗ ಎನ್ವರಮೆಂಟ್ ಅಂದ್ರ ಆತರ್ಸ್ ಬಾಳ್ತರ ಅದಾರ ಈಗ ಈಗ ಪೊಲಿಟಿಕಲ್ ಸೈನ್ಸ್ಗಿ ಪಿ ಎಸ್ ಗಂಗಾಧರ್ ಅಂತ ಆತರ್ಸ್ ಬುಕ್ ಓದಬೇಕು ಒಂದ ಡೆಫತ್ ನಾಲೆಜ್ ಅಂದ್ರ ಈಗ ಐ ಎಸ್ ಕೆ ಎಸ್ ಲೆವೆಲ್ ಓದಿದ್ರೆ ನೀ ಏನೋ ಪಿ ಸಿ ಆರ್ ಅಲ್ಲಿ ಗ್ರೂಪ್ ಡಿ ಜಾಬ್ ಯಾವಾರ ಆತ ನನ್ಗ ಹ್ಮ್ ಒಮ್ಮೆ ಸೆಂಟರ್ ಗೌರ್ಮೆಂಟ್ ಹೋತೀನಿ ಅಂದ್ರೆ ಕೆಲಸ ಈಗ ಮೊದ್ಲ ಸ್ಟೇಟಿನ ಓದ್ಬೇಕ್ ನೀ ಕರ್ಟಕದವಲ್ಲ ನೀ ಸ್ಟೇಟಿ ಓದ್ ಹಿಂದಡಿ ಎಲ್ಜಿಬಲ್ ಆಗ್ಬೇಕ ಅಂದ್ರ ಸಿ ಬಿ ಸಿ ಬುಕ್ ಹೋದ್ಬೇಕ್ ನೀನೆ
ಹಾ ಈಗ ಈಗ ಕರೆಂಟ್ ಅಪ ಸಲುವಾಗಿ ಯಾವ್ ಯಾವ್ದು ಸ್ಪರ್ಧಾ ಸ್ಪರ್ಧಾ ಸ್ಫೂರ್ತಿ ಹೋದ್ಲಾ ಸ್ಪ ಯಾವ್ದ್ ಹೋದ್ಲಿ
ಈಗ ಕರೆಂಟ್ ಅಫೇರ್ಸ್ ಬಗ್ಗೆ ಅಂದ್ರ ಇವಾ ಗ ಒಂದ್ ಹೊಸ್ದಾಗ್ ಬಂದದ ಸ್ಪರ್ಧಾ ಅರಿವು ಅಂತ ಡೆಪ್ತ್ ಕೊಡ್ತಾನ ಚೆನ್ನಾಗ್ ಕೊಡ್ತಾನ ಇಂಟ್ರೆಸ್ಟಿಂಗ್ ಮೂಡಲ್ಲಿ ಓದೋ ರೀತಿಯಲ್ಲಿ ಕೊಡ್ತಾನ. ಒಳ್ಳೆ ಒಳ್ಳೆ ಲೆವೆಲ್ ಹ್ಮ ಆತರ. ಸ್ಪರ್ಧಾ ವಿಜೇತ ಸ್ಪರ್ಧಾ ಚಾಣಕ್ಯ ಅಂತ ನಾನಾತರ ಅದವ ಒಂದ್ ರೆಫರ್ ಮಾಡಕು ಎಲ್ಲಸ ರೆಫರ್ ಮಾಡ ಈಕಡ ಅಕ್ಸರ್ ನಾಯಿ ಈ ಆಳುನ್ನು ಕಾಯಿಲಿಲ್ಲ ಮನಿನು ಕಾಯ್ಲಿಲ್ಲ ಆ ರೀತಿ ಒಂದು ಗ ದ ಮತ್ತ ಅನವರಣೆ ಆಗಿ ಬಿಡ್ತತಿ.
ಎ ಇಲ್ಲ ಬ್ರದರ್ ನಾನ್ ಅದಕ್ಕೆ ನಿಮ್ಗ ಚಿತ್ರಣ ನಾನ್ ನಿಮ್ಗ ನೀ ಬಾಳ ಅನುಭವ ಇದೆ ಬಾಳ ಬಾಳ ಒತ್ತಿರಿ ಬಾಳ. ಇರ್ತೀರಿ ಬಾಳ ಶಣೇರಿದ್ರಿ. ಹಂಗೆ ಲೈಫ್ ನಲ್ಲಿ ಸೆಟ್ಲ್ ಆಗಿದಿರಿ ಹಂಗೆ ಜಾಬ್ ತಗೊಂಡಿರಿ ಹಂಗೆ. ಬಹಳ ಬುದ್ಧಿವಂತರಿರಿ ಬಳಾ ಚೆನ್ನಾಗಿ ಬಹಳ ನಮ್ಗ ಅಣ್ಣನ್ತರ ಅಂತ ಹೇಳಿ ನಿಮ್ ನಿಮಗ್ ಫೋನ್ ಹಚ್ಚಿದ್ -
ಅತಿ ಹೆಚ್ಚು ಡೆಪ್ತ್ ನಾಲೆಜ್ ಅದು ಯಾವ್ದು ನೌಕ್ರಿ ಮಾಡಲ್ಲ ಅನುಭವೇ ಆಗತ್ತಾನ. ಯಾವ್ ನಾನು ಈಗ ಎಷ್ಟೋ ಬಂ ಇನ್ ನೌಕ್ರರಿ ಆಗಿಲ್ಲ ಅಂದ್ರ ಅವ ಡಪ್ತ್ ಹೆವಿ ನಾಲೇಜ್ ಇರುತ ಅವ ಬಲಿ ಅವನು ನೌಕ್ರರಿ ಮಾಡಲ್ಲವ. ಒಳ್ಳೆ ಒಂದು ಇನ್ಸ್ಟಿಟ್ಯೂಟ್ ತೆಗಿತೇನಾ ಒಂದು ಎಜುಕೇಶನ್ ಬಗ್ಗೆ. ಎಲ್ಲ ದಾರಿ ಕಂಡ್ ಹಿಡಿತಾನೆ ವಿದ್ಯಾರ್ಥಿಗಳಿಗೆ ದಾರಿ ತೋರ್ಸ್ತಾನ ಮುಂದೆ ಹೋದ ವಿದ್ಯಾರ್ಥಿಗುಳ್ಗೆ. ಅಣ್ಣ ಹ್ಮ್ ಡಿಗ್ರಿ ನಾಲ್ಡೆಜ್ ಬಟ್ ನಾಟ್ ಫಾರ್ ಎ ಜಾಬ್ ಅಂತ ಅದು ಗೊತ್ತಿಲ್ಲ. ಹು
ಬಾ ಅಣ ನಿಮ್ಮಂತರೋ ಮೋಟಿವೇೇಶನ್ ಕ್ಲಾಸ್ ಹೇಳ್ಬೇಕೀ ಬ್ರದರ್. ನಮ್ಮಂತ ಯುವ ಯುವಕ್ರಿಗ್ ಸ್ಫೂರ್ತಿ ಸ್ಫೂರ್ತಿ ಆಗ್ತಿರ್ ನೀವೆಲ್ಲಾ.
ಹ್ಮ್ ಈ ಹೊರ್ಗಿನ್ ನಾಲೇಜ ಇರ್ಬೇಕು ಬರೇ ಬುಕ್ನೆ ಓದ್ನ ಕೆಲ್ಸ ಆಗಲ್ಲ.
ಹೌದೌದು ಬ್ರದರ್ ನೀವ್ ಹೇಳದ್ ಕರೆಕ್ಟ್ ಹ್ಮ್.
ಸರ ಸ್ವಲ್ಪ ಮೈಂಡ್ ಸೆಟ್ ಇಟ್ಕೋಬೇಕು ಸಂತನೆ ಬುಕ್ಕನೇ ನಮ್ದ್ ಆಗ್ಬಾರ್ದು. ಬುಕ್ಕ ಹೊದಿಂದ ಹೊರ್ಗಿಂದ ಏನ್ ಟಮ ಈಗ ಮನ್ಯಾಗ ಏನ್ರ ತಾಂಬ ಅಂದಿರ್ತಾರ ಟಮಾಟೆ ಹಣ್ ಬುಡ್ಕ ಹಾಕ್ಯಾಕೊಂಡ್ ಉಳಾಗಡ್ಡಿ ಉಳ್ಕಿದ್ ಎಲ್ಲ ಕಾಯಿ ಮಾಗ ಹಾಕ್ ಬರ್ತಾನ ಸೇಣ ಇದ್ದನ್ ಕೈಗ ಹುಡುಗ. ಶಾಣೆ ಮಗ ಬಾರಿ ಶ್ಯಾಣೆನ ಅಂತೇಳಿ ಸಂತಿ ಮಾಡಕ್ ಕಳ್ಸಿರ್ತಾರ. ಹಾ ಟಮಾಟೆಹಣ ಬುಡಕಾಯ್ - ಉಳ್ಳಳಾಗಡ್ಡಿ ಬದ್ನಕಾಯಿ ಚೌಳಿಕಾಯಿ ಎಲ್ಲ ಸುಮ್ಮಯ ಮನಿ ಬಂದ ಯಾವಾ ತೊಮೊಬಂದ್ ನೋಡದ ನೋಡ್ದೊಅಂದ ಶಣೆ ಅಂದ ಸಾಲ ಶಾಣೆ ಅ ನಾನೇನ್ ಕಾಯಿ ತರ ಕಳಸಿದ್ದೆ ಟಮಟ ನೋಡ್ಕೊಂಡ್ ಬಂದಿಲ್ಲ ಅ ಸರೋವ.
ಹೌದಾ ಬ್ರದರ್ ಬ್ರದರ್ ಎಷ್ಟು ದೊಡ್ಡ ನೋಡ ಟಮಾಟೆ ಮ್ಯಾಲ ಹಾ ಗೊತ್ತಿಲ್ಲ ನಿ
ನಿಮ್ ಮಂತರ್ ಮತ್ತೆ ಟೆಂತ್ ಬುಕ್ ಹಿಕೊಂಡ್ರ ಅದು ಹೊರ್ಗಿ ನಾಲೆಜ್ನ್ ಇರ್ಬೇಕು ಸ್ವಲ್ಪ ಸ್ಪೋರ್ಟ್ಸ್ ಆಟ - ಗಲಿ ಒಂದಿಟ್ಟು ಏನಾರ ಹೊರ್ಗಿಂದು ಬಂದಿಟ್ಟು ಹೊಲ ಮನಿ ಮಾಡೋದ್ ಅಗ್ಲಿ.
ಈಗ ಒಮ್ಮೆ ಈಗ ಹೊಲ್ದಗ್ ಕೆಲ್ಸ ಮಾಡದನ್ ಕಲಿಬೇಕು. ಹಂಗೆ ತಾಲಿ ಕಲ್ತ ಸಲ್ಗಿ ಕೊಟ್ರ ಖಾಲಿ ಗತಿ ಅಂದ ಅಂತ ಹಂಗ ಆತ ಅದ.
ಎಲ್ಲ ಬ್ರದರ್ ನಾವೆಲ್ಲ ಎಲ್ಲಣ್ಣ ನಾವು ಇದ್ರಕ ಈ ಕೆಲ್ಸ ಹೊಲ್ ಕೆಲ್ಸನ ಮಾಡ್ತೀವಿ ಮನಿ ಕೆಲ್ಸನು ಮಾಡ್ತೀವಿ ಓದ್ತಿವಿ ಬರ್ತೀವಿ ಎಲ್ಲಾ ಮಾಡ್ತೀವಿ
ಹೌದಾನ
ಆತರ ಮಾಡದಾದ್ರ ಮೈಂಡ್ ಸೆಟ್ ಚೆನ್ನಾಗಿ ಬೆಳಿತಾನ ಮುಂದ ಅವ್ನು.
ಹ್ ಹ್
ಬರೆ ಓದೋದಿತ್ತ ಅಂದ್ರ ಏನ್ ಉಪಯೋಗ ಇಲ್ಲ ನೋಡ್ ಅವಾ.
ಏ ಹೌದನ್ನಾ ನಿಮ್ ನೋಡಿ ಕಲ್ತೀವಿ ನಾವೆಲ್ಲ.
ಹ್ಮ್ ಮತ್ತ ಭಗತ್ ಸಿಂಗ್ ನೋಡಿದಿಲ್ಲ ಎಷ್ಟು ಉಡಾಳ ಇದಾನ ಗೊತ್ತ ಇಲ್ಲವಾ ಹ್ಮ. ಏ ಹೋರಾಟಗಾರೊ ಸ್ವಾತಂತ್ರ್ಯ ಹೋರಾಟಗಾರ.
ಹ ಅವ್ ಭಗತ್ ಸಿಂಗ್ ಅವರೆಲ್ಲಿ ಉಡಾಳ್ ಇದ್ರ ಅವ್ರು ನಮ್ಗ ಇನ್ಸ್ಪಿರೇಷನ್ ನಮ್ ಐಡಿಯಲ್ ಅವ್ರ.
ಐಡಲ್ ಬಟ್ ಅವರು ಮೊದ್ಲ ಚಿದಕ ಬಾಳ ಇದ್ರ ಅವ್ರು.
ಹ್ಮ್ ಏ ಹೆಂಗ ಚಿದಗ್ ಏನ
ಬರೆ ಅ ಎಲ್ಲ ಅವ್ರ
ಹಾ ಹಾ ಹಾ ಹ.
ಅವ್ನೇ.
ಹಾ ಹ
ಇಲ್ಲ ಇವಾಗ ಇಲ್ಲ ಇವಾಗ.
ಅಷ್ಟ ಗೊತ್ತಿಲ್ಲ ಬಿ ನಾನು ನಾನ್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
ಅ ಅಲೋ ಬ್ರದರ್ ನಿಮ್ ವಾಯ್ಸ್ ಕರೆಕ್ಟಾಗಿ ಕೇಳ್ತಾ ಇಲ್ಲ.
ಕೇಳ್ತಾ.
ಹ ಈಗ್ ಕೇಳ್ತ ಬ್ರದರ್ ನಾನು ಮೊದಲನಿಂದ ಭಗತ್ ಸಿಂಗ್ ಅಂದ್ರೆ ನಂಗ್ ಬಾಳ ಇಷ್ಟ.
ಹ ಅವ್ ಬಗ್ಗೆ ಒಂದ ಸ್ವಲ್ಪ ಜೀವನ ಚರಿತ್ರೆಗಳು ಯಾವಾಗ್ ಹುಟ್ಟಿನ ಏನ್ ಒಂದ ಸ್ವಲ್ಪ ಅದ ಬಗ್ಗೆ ಎಕ್ಸ್ಪ್ಲೈನ್ ಹೇಳ್ ಭೈ. ಅವ ಅವ್ನ ಫ್ಯಾನ್ ಫ್ಯಾನ್ ಅಂತ ಅವನು ಫೋಟೋ ಡಿ ಪಿ ಇಡೋದ ಇಂಪಾರ್ಟೆಂಟ್ ಆಗಲ್ಲ. ಅದರ್ ಬಗ್ಗೆ ಅವನ ಬಗ್ಗೆ ಎಕ್ಸ್ಪ್ಲೇನ್ ಅವನ ಬಗ್ಗೆ ಇಲ್ಲಿ ಇರುವಂತ ವಿದ್ಯಾರ್ಥಿ ಗೊಳ್ ಅವನ ಬೋಧನೆಗಳು ಹೇಳಬೇಕು ಮತ್ತು ಅವನ ನಡವಳಿಕೆ ಹೇಗೆ ಇತ್ತ ಅವನ ಸಾಮಾಜ್ಯದಲ್ಲಿ ಯಾರೀತಿ ಭಾಗವಹಿಸಿದ್ದ ಯಾವ ರೀತಿ ಜನಸಂಖ್ಯೆಗಳ ಜನರಿಗೆ ಸಹಾಯ ಮಾಡಿದ್ನ ಅಂತವ ಹೇಳ್ಬೇಕ್ ಅದನ್ನಬಿಟ್ಟು ನಾನ್ ಭಗತ್ ಸಿಂಗ್ ಫ್ಯಾನ್ ಅಂತ ಡಿಪಿ ಇಡೋದು ಅದ ಇಂಪಾರ್ಟೆಂಟ್ ಆಗಲ್ಲ ಮ್ಯಾಟರ್ ಆಗಲ್ಲ ಅದು. ಗೊತ್ತಾ ಹ ಅದು ಸ್ವಲ್ಪ ಹೇಳ್ ಅವ್ನ ಬಗ್ಗೆ ಜೀವನದ ಬಗ್ ನೋಡಮ್.
ಅವ ಅವ್ನ ಬಗ್ಗೆ ಏನ್ ನನ್ಗ ಏನ್ ಗೊತ್ತಿಲ್ಲ ಏನ್ ಭೈ ಎಷ್ಟ ಬೇಕ್ ಹೇಳ ನೀ ಅವನ್ ಬಗ್ಗೆ.
ಹೇಳ ನೋಡಮ್ ಒಂದೇ ಒಂದ ಒಂದೊಂದು ಒಳ್ಳೆ ಒಂದು ವಡ್ಸ ಹೇಳ್ಯಾನ್ ನೋಡ ಒಂದ ಹೇಳ ನೋಡಮ್.
ಅವನು ಅವನ ಹೇಳಿದ್ದು ಇಂಕಿಲಾದ್ ಜಿಂದಾಬಾದ್ ಅಂತೇಳಿ.
ಏನ್ ಇಂಕುಲಾಬ್ ಜಿಂದಾಬಾದ್.
ನಾ ಹೇಳ ಅವನು ಅವನು ಜನಿಸಿದ್ದೆವಾಗ ಹೇಳ್ಲಾ.
ಜನ್ಸಿದ್ ಇಂಪಾರ್ಟೆಂಟ್ ಎಲ್ಲ ಈ ಗೂಗಲ್ ಸರ್ಚ್ ಹೊಡಿಬಾರ್ದ ಈಗ ಯಾವದೇ ಇದು ಅವು ಕೈಯ್ಯಗ್ ಫೋನ್ ಬಂದ ಎಲ್ಲ ಜೀವನನೆ ಹಾಳ್ ಮಾಡದ ಹೇಳ್ಯಾ ಹ್ಮ್.
ಭಗತ್ ಸಿಂಗ್ ಹುಟ್ಟಿದ್ದು ಹತ್ತೊಂಬತ್ ನೂರ ಎಂಟು ಸೆಪ್ಟ ಸಪ್ಟಂಬರ್ ಇಪ್ಪತ್ನಾಲ್ಕರಂದು ಪಂಜಾಬಿನ ಬಂಗಾಳಿಯಲ್ಲಿ ಹುಟ್ಟತ್ತಾನ ಅವ. ಇದು ಭಗತ್ ಸಿಂಗ್ ಗೊತ್ತಾ.
ಅವರ ಎಷ್ಟ ವಯಸ್ಸಿಗ್ ಅಲ್ಲಪ್ಪಾ ಅವ ಎಷ್ಟು ವಯಸ್ಸಿಗೆ ಮರಣ ಹೊಂತಾನ ಹೇಳ ನೋಡಮ್ ಯಾ ಡೇಟಿಗೆ ಇದು ಮರಣಹೊಂತಾನ.
ಇಪ್ಪತ್ತೊನ್ನೇ ವಯಸ್ಸಿಗೆ ಮರಣ ಹೊಂದಿರ್ತಾನ.
ಹ್ಮ್ ಹ್ಮ್ ಯಾಕ ಹೊನ್ತಾನ್ ಮರಣ.
ನಿಗೆ ಅವ ನಿಮ್ಮಂಗ್ ಉಂಡು ಮಕ್ಕಳಿಲ್ಲವಾ ಸ್ವತಂತ್ರ ಹೋರಾಟಕ್ಕಾಯ ಎಷ್ಟು ಹೋರಾಟ ನಡೆಸಿದ ಹಂಗಾಗಿ ನಿಮ್ಮಂತ ದೇಶ ದ್ರೋಹಿಗಳಿಗ ಹಿಡಿದು ಕೊಟ್ಟು ಬ್ರಿಟಿಷರ್ ಹಿಡಿದು ಕೊಟ್ಟರು ಅವನಿಗೆ ಗಲಲಿಗೇರಿಸಲಾಯ್ತತ್ತು ಗೊತ್ತಾ
ಹಾ
ಹಾ
ಇದನ್ನ ನೋಡಿಲ್ಲ ನಾನ ಆ
ನಿಮ್ಮಂತ ದೇಶ ದ್ರೋಹಗಳು ಇರಗಂದೆ ನಮ್ಮಂತಂತ ದೇಶ ಭಕ್ತರು ಅವಾಗ ಮರಣನ್ನ ರು ಗೊತ್ತಾ
ಹೌದೌದಪ್ಪಾ ನಿಮ್ಮಂತರ ಇದ್ದ ಎಲ್ಲಾ ಆನ್ಲೈನ್ ಪ್ಲಾಟ್ಫಾರ್ಮ್ ಬಂದಿಂದ ಎಲ್ಲಾ ಅವರು ಅದ ಜೀವನಾನ ಹಾಳ ಮಾಡಕತ್ತರ ಮೊದಲ ಬುಕ್ ಜೀವನ ಚರಿತ್ ಬುಕ್ಗಳುದು ಅಂತ ಡೆಪ್ತ ನಾಲೆಡ್ಜ್ ಬರ್ತಿತ ಇವಾಗ ಏನು ಗೊತ್ತಾ ಆನ್ಲೈನ್ಲ್ ಮಾಡ್ತಾರ
ಭಗತ್ ಸಿಂಗ್
ಸರೆ
ಯಾವಾಗ ಹುಟ್ಟಿದ ಅಂತ ಹೇಳಿದ ಅಂದ್ರ ಒಂದ ಆಯ್ತು ಒಂದೇ ಸೆಟೆನ್ಸ ನೈನಟೀನ್ ಫಿಫಿಟ ಏಟ್ ಅನ್ನದ ಒಂದೇ ಬರೋ ಇಪ್ಟೆಂಟ್ ಆಗಲ್ಲ ಅದು ಅವನ್ ಬಗ್ಗೆ ಬುಕ್ ಓದ್ಬೇಕ್ ಅಷ್ಟೇ
ಸರಿ ತಗ ಗುರು ನನ್ ಸ್ವಲ್ಪ ಸ್ವಲ್ಪ ಸ್ವಲ್ಪ ನಿಂತ ಹಚ್ಚತಿನ